ಹೌ ರಂ ಪಾರ ಬೋರಿ ಆ ಬೋಳಿ ತಿಂಡಿ ಸುಗರ್ ಅದದು ಗಡ್ಗರ್ ತಂಗೋ ಅದಕ್ಕೇಏನ್ ಗೊತ್ತಾಗಲ್ಲ ಹೌದೌದು ಪ ಏನ್ ಗ ಏ ನೀಏನ್ ಹಬೇಕಪ್ಪಾ ಅವಡಕ್ಕೆ ಮೂ ದಿನದೂ ಸತೇ ನಾನ್ ಚನ್ನದ ಅದ ತಿಂಡಿ ಫಿಗರ್ ಅವ ತಿಂಡಿ ಫಿಗರ್ ಅ ತಿಂಡಿ ಫಗರ್
ಹ್ಮ್
ಹ ಇ ಸಬ ಆಡಿನ ಕ ಅಲ್ಲಕಣ ಅದ ಡ್ಯಾಡಿಫೋನ್ ಹೋಗ್ಬಿಟ್ಟ ರೀಫ್ರೆಶ್ ಮಾಡ ಆದ್ರ ಆಗ್ಬೋದು ನ ರೀಫ್ರೆಶ್ ಮಾಡಿದಲ್ಲ ಅಲ್ಲ ನೀ ಮಾಡಿದ್ಮಾಗಲ್ಲ ಹೌದಾ
ಅದಂ ಬರಲ್ಲ ಆದ ನಾಳೆ ಬೆಳಗ್ನ ಚಾಲುವಾದ್ದಂತ ಇದ ಮಾಡ್ಬೋದು ಹ ನೂರು
ಹಾ ಹಾ ಬಿದ್ದಿತ್ತು ಅಂತ ಹೇಳಿ ಅಲ್ಲ ಲ್ಲ ಲಲಲ ಲಾ
ಹತದ ಮೊರಂ ಕಬಾರ ಬೋರಂಗಿ ಮೊರಂ ಕಬಾರ ಬೋರ್ಂಗ ಈ ಮೋರಂ ಬಾರ ಬೋರಂಗಿ ಹ್ಮ ನನ್ನ ಬೋರಂಗಿ ಹ್ಮ್ ನೀ ನನ್ನ ಬೋರಂಗಿ ಬೋರಂಗಿ ಬೋರಂಗಿ ಬೋರಂಗಿ ಬೋರಂಗಿ ಬೋರಂಗಿ ಪ್ರೀತಿಯ ಓರಂಗಿ ಬೋರಂಗಿ ನನ್ನ ಓರಂಗಿ ನನ್ನಯ ಓರಂಗಿ ನಿನ್ ನನ್ನಯ ಓರಂಗಿ ಓರಂಗಿ ನೀನು ನನ್ನಯ ಓರಂಗಿ ಪಾದ ಬೋರಂಗಿ ಮೋರಂ ಕಬಾರ ಓರಂಗಿ ಓ ಹುಡುಗಿ
ಹ್ಮ್
ಏನೋ ಅಂತೇತಿದ್ರಿ
ಏನಿಲ್ಲ ನನ್ನ ಹುಡುಗಿಗೆ
ಹೌದು ಗೊತ್ತಾಗ ಹೋಗದ
ಯಾವ್ದಾದಾದ್ರು ಮೂವಿ ಸಿಗ್ಬೋದೇಏನಂತ ನೋಡ್ತಾ ಇದ್ದೀನಿ ಹುಡ್ಕಾಡ್ತಾ ಇದ್ದೀನಿ ಫೋನಲ್ಲಿ ಸಿಗ್ತಾಇಲ್ಲ ಬ್ರೊ ಮೂವಿಗಳು ಒಳ್ಳೆ ಮೂವಿ
ಒಬ್ಬ
ಹೊಸ ಮೂವಿಗಳು ಸಿಗ್ತಯಿದೆ ಹ್ಮ್ ಏನ್ ಬ್ರೋ
ಅದೇ ನೋಡ್ತದೆ ದೊಡ ಸಿಗ್ತಲ್ಲ ಹದು ಸಿಗುತ್ತೆ ಅಂತ ಇಲ್ಲಿ
ಹ್ಮ್ ಮತ್ತು
ಗೋಡ ಕಳಷ
ಹ್ಮ
ಗೋರ ಚಿಟ್ಟಟ್ಟೆ ನಿಜೇ ಕೀ ಹ್ಮ್ ಒಳ್ಕಡ
ಮನೇ ನಿದ್ದೆ ಮಾಡಂತ ಹೇಳ ಮನೆಗ ಹ ಮನೆಗ ನಿದ್ದು ಮಾಡಂತ ಮನೆ ಮನೆ ಕಬುಸ ಬಂದ ಬಿ ಟ್ಟ ತ ಅ ಕಾಶಿಡೆ ಹಾ ಹುಡುಗಿ ಹುಡುಗಿ ನೋಡಿ ಉಡುಗ ಇದ್ದಂಗಾ ಉಡುಗ ಇದ ಒಲದಂಗ ಒಲದು ಬಿಟರಪ್ಪ
ಅದಪ್ಪದು ಹಡ್ಗನೆ ಹ್ಮ್
ನಿವಾನ ಬಗ್ಗೆ ಕತ್ತಳಲ್ಲ ಎರಲ್ಲ ಆಯನ್ ಮಟ ಬಕ ಕತ್ಲ
ಹ್ಮ್
ಹ್ಮ್ ನಿ ಮುಂದು ಹಬ್ಬ
ನಾನ್ ಬಲ್ಲ ನೀನ್ ಬಲ್ಲ ಅಂದೆ
ಹ್ಮತ್ರ ಲ್ಲತ ಹ್ಮ್
ಏಲ್ಲ ಹಾಗೆಲ್ಲ ಯಾವ ಟೈಮ್
ಹ್ಮ್
ಓ ನಾಕ ನಿಮಷ ಹದಿನೇಳು
ನನ್ ಆಕನೇ ಶುವಾಗ
ಹೌದಪ್ಪ ಯಪ್ಪ ಅದ ಉದ್ರಿ ಮೂವ ಹಿಡ್ಕಾಡಕುಂತೀನಿ
ನಾವು ತೊಗೋಲ್ಲ
ನೋಡಕುಂತಿನಿ ಕನ್ನಡ ಕನ್ನಡುಗನ ಕೊಡನಾ ಮಲ ಈಗ ಕಣ ಹಲೋ
ಕನ್ನಡ ಕನ್ನಡ ಬರಲ್ಲಲ್ಲ ಬಾಧ್ರ ರೈ ದೃಶ್ಯ ಮ್ಮ ಯಾವ್ದ ಪ್ರೊಡಕ್ಷನ್ ಸೆಕೆಂಡ್ ಕ್ಯಾಶ್ ಆಫ್ ಸೀತಾರಾಮ್ ಇದನ್ ಚೆನ್ನಾಗಿದೆ ಯವಧ ನೋಡ್ಬೇಕು ಒಲವರ ಡೂ ಡೂ ಅಡಿಷನ್ ಇಂಡಿ ಮೂವಿ ಇದನ್ ಚೆನ್ನಾಗಿದೆ ಇದು ಯದ ಇ ಟೂ ತೌಸ್ ಟ್ವೆಂಟಿಸ್ ಜಿ ಕನ್ನಡಾ ಕೆಡಿ ಬಿಟ್ಟರ್ ಕಣೋ
ಇಂಗ ಮೋರಂ ಕೆ ಬಾರೋ ಬಾರ ಬೋರಂಗಗೆ ಸಾಂಗ್
ಮಾರ್ಕ ಲೀಡರ್ ನೋಡಿದ್ರಾ ಅಲ್ಲೇ
ಬರಬೇಕು ಬರದಾಗವಲ್ದು ಒಟ್ಟ
ಹ್ಮ ಜೀ ಜೀತಲ್ಲ ಜೀತಲ್ಲ ನೋಡಿದಾನ ಜತಲೆ ಲೀಡರ್ ನೋಡಿಲ್ಲ ಜತಲೆ ನೋಡಿಲ್ಲ ದಿಯಾ ವೈಡ್ ನೋಡಿಲ್ಲ ಮೂವಿ ಟ್ರೈಲರ್ ನೋಡಿನಿ ಜತೆನ್
ಹ್ಮ್
ಎ ಬಿಡು ಗೆ ಕತ್ತಲು ಆಗ್ಯದ ಸುಮ್ನೆ
ಓಡಾಡ್ನಿ ನೀನ್ ಹಓದ್ ಬರ್ಬೋದ ಸದಾ ಟೈಮ್ ಓದ್ ತಿಗಡೆೈತ್ ನಮಗ ನಮಗ್ ಪ್ರಾಬ್ಲಮ ಇಲ್ಲ ನೋಡುವ ನೀವು ದ್ ತಿಗಡಿ
ಏನ ಮಗ ಹಾ ಹ ಚಾಲು ಮಾಡಬೇಕ್ ಪಾ ಇ ಆರಾಮಾಗಿ ಮಾತಾಡ್ಕೊಂತಂಗಗೆ ಯೂಟ್ಯೂಬಲ್ಲಿ ನೋಡ್ಬೋದು ನಾವು ಸಂಡೇ ಮಾತಾಡಿಕಂತ ಯೂಟ್ಯೂಬ್ ನೋಡ್ಬೋದ ಅಂತ ಆರಾಮಆಗಿ ಯೂಟ್ಯೂಬ್ ಯೂಟ್ಯೂಬ್ ಎಲ್ಲ ನೋಡ್ಬೋದು ಅ ಸಂಜು ಒಂದು ಮಾತಾಡ್ಕ ಯೂಟ್ಯೂಬ್ ನೋಡ್ಬದಟ ಮಲ್ಕಾಂಡ ಹ ಮತ್ತಗದ ಹ ಮಳಕಂಡನಲ್ಲಿ ಹಪರಗೂಡಮ್ಮ ಗ್ಯಾಸ್ ಪುಟ್ಟಿ ಇಲ್ಲ ಉನ್ನ ಎಕ ನಕೇನು ಗರ್ುರಾವಟ್ಲದುಪ್ಪ ಎ ಅದ ಹೀರೋ ಇನ್ಸ ಎೇಷನ್ ಕಾಮಡಿ ಕೆ ಚ ಕಡಕ ಸಿಂಗ ಕಕನೆ ಕತ ಕಡಕ ಕಿಡಕಿಯ ಕಕನೆ ಕತ ಕಡಕ ಸಿ ತ ಕಡಕ ಕ ಸಿ ಹೌದು ರ ಪ್ ಅಸಲ ಟ ಪ ಹರೋ ಎ ಹ ಸಾಾಗ ಎಟಿ ಅಷ್ಟ ಪ್ರೌನ್ ರೌಲ್ ಸಂಧ್ಯಾ ಸಂಧ್ಯಾ ಬ್ರೂೌ ಬಲ್ಡಕ ಬಲ್ಡಕ ಬಲ್ ಆಯ್ತಾ ಎಷ್ಟೊತ್ ಕಣಲ್ಲಿ ಎಲ್ಲ ಇದಯಾ ಎಲ್ಲಿದ್ಯಪ್ಪಾ
ಹ್ಮ ಹ್ಮ ಹ್ಮ್
ನ
ಹ್ಮ